ಹಲೋ
ಏನ್ ಮಾಡ್ತೀದಿರಾ
ನಾವೇನ್ ಮಾಡದ ಕೂತಿದ್ದೆ ಊಟ ಸೋರಿ ತಿಂಡಿ
ತಿಂಡಿ ಊಟಎರಡು ಒಂದೇ ಮಾಡಿದ್ವಿ ಈಗ ನಾವು ನಷ್ಟ ಸ್ಪೆಷಲ್ ಉಪ್ಪಿಟ್
ಓಹೋ ಕಾಂಕೆರ್ಟ್ ಅಷ್ಟ ಚೆನ್ನಾಗಿತ್ತಾ
ಹಾ ಸ್ಪೆಷಲ್ ಸ್ಪೆಷಲ್ ಆಗಿ ಮಾಡಿದ್ದು ಉಪ್ಪಿಟ್ಟದು
ಹ್ಮ್ ತಿಂದ್ರಿ ಅನ್ನಿ ಹೆಂಗದ್ದೆ ನಮಗೆ ಉಪ್ಪಿಟ್ಟು ಎಲ್ಲಾ ಇಷ್ಟ ಇಲ್ಲ ಅನ್ನ ಸಾಂಬಾರ್
ಅನ್ನ ಸಾಂಬಾರ್ ಏನ್ ಸಾಂಬಾರ್
ಹಲ್ಸನ್ ಬೀಜ ಸಾಂಬಾರ್ ಮಾಡ್ತಾರಲ್ಲ ಅದು
ಹಲ್ಸನ್ ಬೀಜ ಸಾಂಬಾರ್ ಆ
ಹ್ಮ್
ಹ್ಮ ಮತ್ತೆ ನೀವ ಇವಾಗ ಇವಾಗ ಏನ್ ಮಾಡತ್ತಿದಿರ ಫ್ರೀಯಾಗಿ ಹಲೋ
ಕೇಳಿಸ್ತಯಿಲ್ವಾ
ಕೆಲಸ್ತೈತೇ ಹೇಳಿ ಇವಾಗ ಏನ್ ಮಾಡ್ತಿದ್ದೀರ
ಇವಾಗ ಮಾತಾಡ್ತಾಇದ್ದೆ ಏನೇನ್ ಮಾಡ್ತಾ ಇದೆ ಬಟ್ಟೆ ಹೊಲಿಬೇಕು ಕಟ್ ಮಾಡ್ಕೊಂಡಿದ್ದೀವಿ
ಹ
ಈಗ ಅವರು ಅರ್ಜೆಂಟ್ ಕೇಳಿದ್ರು ಸಾಯಂಕಾಲ ದಿನಕ್ಕೆ ಒಂದ ಅರ್ಜೆಂಟ್ ಅಂದ್ರೆ ಎರಡು ಇಲ್ಲ ಮೂರ್ ಬ್ಲೌಸ್ ಒಲಿಬಹುದು ಬಹುದು ಅರ್ಜೆಂಟ್ ಏನಿಲ್ಲ ಅಂತಂದ್ರೆ ದಿನ ಕ್ಕೆ ಒಂದೊಂದ್ ಬ್ಲೌಸ್ ಒಲ್ಕಂತೀನಿ ಅದು ಕೊಟ್ರೆ ಇಲ್ಲಾಂದ್ರ ಇಲ್ಲ ಹ್ಮ್ ಟಿ ವಿ ಇಲ್ಲ ಟಿವಿ ಇದ್ದಿದ್ರೆ ಇನ್ನುೂ ಚೆನ್ನಾಗಿರ್ತಿತು
ಮೊಬೈಲ್ ಆಯ್ತಲ್ಲ ಮೊಬೈಲ್ ನೋಡದು ಮೂವಿ ಏನಾರು ಸಾಂಗು
ಮೊಬೈಲ್ ಅಂದ್ರೆ ಎನಿ ಟೈಮ್ ನೋಡಕ್ ಆಗಲ್ವಲ್ಲ ದೊಡ್ಡ ಟಿವಿ ಇದ್ರೆ ಹಾಕೊಂಡು ಹೊಲಿಬೋದು ಕುೂತ್ಕೊಂಡು ನೋಡ್ಕೊಂಡು
ಹ ನಾವ್ ನೋಡಲ್ವಾ ದಿನಕ್ಕೆ ಎಂಟ ಅವರ್ ಒಂಬತ್ ಅವರ್ ಐದ್ ಅವರ್ ಆರ ಅವರ್ ಮೊಬೈಲ್
ಕೆಲ್ಸ ಮಾಡ್ತಾ ನೋಡಕ್ ಆಗಲ್ವಲ್ಲ ಸುಮ್ನೆ ಇದ್ರೆ ನೋಡ್ಬೋದು
ಮೂವಿ ಮುಂದೆ ಮುಂದೆ ಹಾಕಿ ಮಾಡಾಗಬಿಡೋದು ಎರ್ ಬಡ್ ಹಾಕಿಕೊಂಡು ಮೂವಿ ನೋಡೋದು ಅಷ್ಟೇ ನಾವ್ ಮಾಡೋ ಕೆಲ್ಸ ಮಾಡ್ತಾ ಇರೋದು
ಮಾಡದ ಬಿಡಿ ಆಯ್ತು ಇನ್ನೇನು ಹೇಳ್ಬೇಕು ನೀವ ಕಾಲೇಜ್ ಇಲ್ಲ ನಾನು ಹೋಗಲ್ಲ
ಹ ನಾವು ಹೋಯ್ತೀವಲ್ಲಾ ಕಾಲೇಜ್ಗೆ
ಹ್ಮ್ ಎಲ್ಲಿಗೆ
ನಮ್ದು ಎನ್ ಆರ್ ಮೌಲ ಐಟೆ ಇನ ಮೈಸೂರೇ ದೊಡ್ಡ ಕಾಲೇಜ್ ನಮ್ಮದು ಗೊತ್ತಾ
ಮೈಸೂರ್ಗ ಹೋಗೋದು
ಹ್ಮ್ ಇಡೀ ಮೈಸೂರ್ಗೆ ದೊಡ್ಡ ಕಾಲೇಜು ನಮ್ದು ಅಲ್ಲ ಫೆಸಿಲಿಟಿ ಐತೆ ಯಾವ್ ಮಿಷಿನ್ ಬೇಕು ಆ ಮಿಷಿನ್ ಐತೆ ಎಲ್ಲಾ ಸರ್ ಗಳು ಇಪ್ಪತರಿಂದ ಮೂವತ್ತು ಜನ ಸರ್ ಗಳು ಅವ್ರೆ ಹಾ ಹೌದು ಐ ಟಿ ಐ ಹ್ಮ ನೀವೇನ್ ಓದಿರೋದು
ನಾನು ಪಿ ಯು ಅಷ್ಟೆ ಹ್ಮ್
ಮುಂದಕ್ ಓದಿಲ್ವ
ಹೋಗ್ಲಿಲ್ಲ ಸಿಟಿಗ ಹೋಗ್ಬೇಕು ಮೈಸೂರ್ಗೆ ಅದಕ್ಕೆ ಹೋಗ್ಲಿಲ್ಲ
ಹ ನಮ್ ಕಳ್ದ ಬರಲ ನಮ್ ಕಳದ ಈಗ ಹುಡುಗಿರ್ಪ ವ್ರೆ ಈಗೀಗ ಒಂದ್ ಹತ್ತು ಹತ್ತು ಜನವ್ರೆ ಅಷ್ಟೆ ನಾ ನಾವ್ ಸೇರ್ಕೊಂಡಾಗ ಒಬ್ಬರು ಇನ್ನಿಲ್ಲ ಬಾಯ್ಸ್ ಬಾಯ್ಸ್ ಬಾಯ್ಸ್ ಕಾಲೇಜ್ ಗೆ ಗರ್ಲ್ಸ್ ಇರಬಹುದು ಗರ್ಲ್ಸ್ ಕಾಲೇಜ್ಗು ಬಾಯ್ಸ್ ಸೇರ್ಬೋದು ಒಂದ್ ಫೈವ್ ಪರ್ಸೆಂಟ್ ಏನ ಇರ್ತದೆ ಅಷ್ಟೇ ನೂರು ಜನಕ್ಕೆ ಒಂದ್ಐದ್ ಜನ ಹುಡುಗ ಸೇರ್ಬೋದು ಗರ್ಲ್ಸ್ ಕಡೆಲ್ಲಿ ಬಾಯ್ಸ್ ಗರ್ಲ್ಸ್ ಕಾಲೇಜ್ ಜನ ಹುಡುಗರು ಸೇರ್ಬೋದು ಬೈಸು
ಹ್ಮ್ ಈಗ ಬಂದ ಕಾಲಜ ಉಡ್ಗಿ ಸ ಐ ಟಿ ಐಲಿ ಯಾರಾರು ಬಂದ್ ಮಾಡ್ಬೋದು
ಹ ಅವ್ರಿಷ್ಟ ಆದ್ ಕೋರ್ಸ್ ಬಂದ್ ಮಾಡ್ಬೋದು ಎಲ್ಲ ಬಂದ ಸೇರ್ಕೊಂಡವ್ರೆ ಈಗ
ಮಿಷಿನ್ ವರ್ಕು ಥಿಯರಿ ಎಲ್ಲ ತರಾನೂ ಆಯ್ತಾ
ಹ್ಮ್ ಸೇರಿ ನಾ ಮಿಷಿನ್ ಬ ಮಿಷಿನ್ತ ಮಾಡ್ಬಹುದು
ಹ್ಮ್ ಎಲ್ಲ ತರನುೂ ಐತೆ ಅಲ್ಲಿ ಅಲೋ ಕೇಳಿಸತಾ ಇಲ್ವಾ
ಹಲೋ
ಕೇಳಿಸ್ತೈತೆ ಹಲೋ
ಹೇಳಿ ಇನ್ನನ್ ಅಲ್ಲೋ ಹೇಳಿ ಕೇಳಿಸತಾ ಇದೆ ಕಣ್ಣಂತ
ನಿಮ್ ಮುಂದಕ್ ಹೋಗಲ್ಲ ನಿಮ್ ಮುಂದಕ್ ಹೋಗಲಾನ ಕಾಲಲ್ಲಿ ಅದೆ ಇಪ್ಪತ್ತು ಜನ ಹುಡುಗಿರ ಬಂದವ್ರ
ಎಸ್ ಎಲ್ ಸಿ ಬೇಸ್ ಮೇಲೆ ಸೇರ್ಕೋಬಹುದಾ ಸೆಕೆಂಡ್ ಪೂ ಬಸ್ ಮೇಲೆ ಎಸ್ ಎಲ್ ಸಿ ಬಸ್ ಮೇಲೆ
ಸೆಕೆಂಡ್ ಪಿಸಿ ಬೇಸ್ ಬೇಕ ಡಿಗ್ರಿ ಬೇಸ್ ಮೇಲೆ ಸೇರ್ಕಬಹುದು ಹಂಗೆ
ನೋಡದ ತಕೊಳ್ಳಿ ಮುಂದಕ್ಕೆ
ಹ ಮುಂದ ಮುಂದಕ್ಕೆ ನಮ ಕಾಯಲ್ಲಿ ಫುಲ್ ಕಡಿಮೆ ಸಾವಿರದ ಇನ್ನೂರ ಎಪ್ಪತ್ ರೂಪಾಯ ಅಷ್ಟೇ ಇಪ್ಪತ್ ಸಾವಿರದ ಇನ್ನೂರು ಎಪ್ಪತ್ತು ರುಪಾಯಿ ಅದು ಒಂದ ಇಪ್ಪತ್ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಲೆಕ್ತ ಇದು ಇಪ್ಪತ್ತು ರೂಪಾಯಿ ಫೈಲ್ ತಗೋತಾರೆ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಫೈಲ್ ಮಾಡಬೇಕು ಕಲ್ಲ ಅದಕ್ಕೆ ಹ್ಮ್ ಅಷ್ಟೇ ನಮ್ ಕಡಲ್ಲಿ ಎಲ್ಲಾ ಹುಡ್ಗಿರ ಅವರು ಎಲ್ಲಾ ಅವ್ರ ತಿಗ್ತಾರೆ ಇಪ್ಪತ್ತು ಜನ ಇದ್ರು
ಹ್ಮ್ ಹ್ಮ್ ಹ್ಮ್
ಅಂದ್ರಲ್ಲ ಎನಿ ಟೈಮ ಬಿಜಿ ಯ ಸ್ನ್ಯಾಪ್ ಚಾರ್ಟ್ ಇನ್ಸ್ಟಾಗ್ರಾಮ ಟೆಲಿಗ್ರಾಂ ಅಂತ ನಾವೇ ಸುಮ್ಮನ್ ತಿರುಗ್ತಾ ಇರೋರು ರ ನಮಗೂ ಬೇಜಾರು ಏನು ಮಾಡಕ್ಕ ನೋಡ್ಬೇಕಷ್ಟೆ ಹಲೋ
ಹಾ ಹೇಳಿ ಕೇಳಿಸ್ತದೆ ನೀವು ಹೋಗಲ್ವಾ ಎಲ್ಲುವೇ
ಹ್ಮ ಹ ನಾವವು ಅಂದ್ರೆ ಹೋದ್ರೆ ಪಾರ್ಕ್ ಹೋಯ್ತಿವಿ ಗಲ್ ಮನಿ ಕತ್ತೇವಿಜ್ ಮಾಡ್ತೀವಿ ಕ್ಲಾಸ್ ಎಲ್ಲ ಅಂದ್ರೆ ಎಲ್ಲಾ ರೌಂಡ್ ಹಾಕೊಂಡುಕ ತಿರುಗಾಡುಕೊಂಡು ಚಕ್ಲಿನಾ ಕುರು ಕುರಿ ತಕೊಂಡ್ ತಿನ್ಕೊ ಬರ್ತೀವಿ
ಮೈಸೂರಲ್ಲಿ ಯಾವ ಪ್ಲೇಸ್ ಚೆನ್ನಾಗ ಐತೆ
ಮೈಸೂರೇ ಚೆನ್ನಾಗ ಐತೆ ಯ ಯಾವ್ ಪ್ಲೇಸ್ ಅರು ನಾವೇನ್ ಹೇಳದು ಬೇಕಾದ
ಈಗೋ ಅಂದ್ರೆ ತ್ರಿಪ್ ಕೋಕಕ್ಕೆ ಅದರ ಚೆಮಕ ಇದ ಪ್ಲೇಸ್
ಹಲೋ
ಹಾ ಕೇಳಿಸತಲ್ಲ
ಟ್ರಿಪ್ಪು ಅಂದ್ರೆ ಚಾಮುಂಡಿ ಬೆಟ್ಟ ಹೋಗೋದು ಆಮೇಲೆ ಅಕ್ವಾ ಬರ್ಡು ಅಂಡರ್ ವಾಟರ್ ಝೂ ಐತಲ್ಲ ಅ ಹೋಗ್ಬಹುದು ನಾರ್ಮಲ್ ಝೂಗೆ ಹೋಗ್ಬಹುದು ಆಮೇಲೆ ಪಯಣ ಎಕ್ ಪಯನ ಎಕ್ಸಿಬಿಷನ್ ಹೋಗಬಹುದು
ಅದು ದೂರ ಆಯ್ತೆ ಅಲ್ವಾ ಪಯಣ ಎಕ್ಸಿಬಿಷನ್
ಇಲ್ಲಿಲ್ಲ ಶ್ರೀರಂಗಪಟ್ಟಣಂ ಹೋಗ ದಾರಲ್ಲೇ ಇರೋದದು ಇಲ್ಲ ಇಲ್ಲ ಶ್ರೀರಂಗಪಟ್ಟಣ ಮೈಸೂರು ಡಿಸ್ಟ್ರಿಕ್ ಐತಾನೆ
ಆದ್ರೆ ದೂರ ಆಯ್ತಲ್ಲಾ ಒಂದ್ ಸ್ವಲ್ಪ ಅಂತಂದ
ಬಷಮ ಒಂದು ಮೈಸೂರು ಸಿಟಿ ಭಟ್ಣಿಯಿಂದ ಒಂದ್ ಟೆನ್ ಕಿಲೋಮೀಟರ್ಸ್ನ ಐತೆ ಅಷ್ಟೇ ಐದಿನ ದೂರನ ಟೆನ್ ಕಿಲೋಮೀಟರ್ಸ್
ದೂರ ಅಂತೇನಿಲ್ಲ ಜಿ ಆರ್ ಎಸ್ ದೂರ ಐತೆ ಅಲ್ವಾ
ಜಿ ಆರ್ ಎಸ್ ಅಷ್ಟ ಒ ಸಿಟಿ ಬಸ್ ಒಂದ ಎಂಟ ಏನೋ ಆಯ್ತ ಅಷ್ಟು ಅದೇ ಬೈಕ್ ಬೈಕ್ಲ್ ಹೋದ್ರೆ ಒದ್ ದಿನಕ್ಕೆ ಎಲ್ಲ ಸುತ್ತಾಡ್ಕೊ ಬರ್ಬೋದು
ಜಿ ಆರ್ ಎಸ್ ಹತ್ರನೇ ಆಯ್ತಾ
ಹ್ಮ್ ಜಿ ಆರ್ ಸಿ ಹತ್ರನೇ ಐತೆ ನಮ್ ಕಾಲೇಜಿಂದ ಹತ್ರನ ಐತೆ ಅ್ರ ಇವಾಗ ಫೀಸ್ ಜಾಸ್ತಿ ಮಾಡಿದ್ರ ಜಿ ಆರ್ ಎಸ್ ದೊಡ್ಡರ್ಗೆ ಸವರ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬರ್ಡೆ ದಿನ ಹೋದ್ರೆ ಒಬ್ರರಿಗೆ ಫ್ರೀ ಬರ್ಡ ಬರ್ಡೇ ಬಾಯ್ಗೆ ಬರ್ಡೇ ಬೈಕಲ್ ಅವ್ರಿಗೆ ಫ್ರೀ ಬರ್ಡೇ ದಿನ ಹೋದ್ರೆ ಬರ್ಡೇಬಟ್ಟು ಬೇರೆ ದಿನ ಹೋದ್ರೆಂದ ಸಾವಿರ ರೂಪಾಯ ತಗೊಳ್ತಾರೆ ಒಬ್ಬ ಚಾರ್ಜ್ ಮಾಡ್ತಾರೆ ಒಬ್ಬ್ರರಿಗೆ
ಒಂದು ಸಾವಿರ ನ ನಾವವು ಹೋಗಿದ್ವ ಆದ್ರೆ ಕಮ್ಮಿ ಇತ್ತು ಆಗ ಆರ್ನೂರು ಇಲ್ಲ ಇನೂರು ರು ಒಳಗಡೆನೆೇ ಇತ್ತು
ನೀವ್ ಎಷ್ಟೇ ಕ್ಲಸ್ ಹೋಗಿದ್ದು
ನಾನ ಸಿಕ್ಸ್ತ್ ಅಲ್ಲೇ ಸೆವೆಂತ್ ಅಲ್ಲೇ ಹೋಗಿದ್ದೆ
ಎಂಟು ವರ್ಷದ ಹಳೆ ಮತ್ ಮಾಡ್ತಾರ್ತಿರ ಇನ್ನೇನಾಗಿದೆ ಜಾಸ್ತಿ ಆಗಿದೆ ಏನ ಎಂಟು ವರ್ಷ ಕೆಳಗೆ ಹ ಎಂಟು ವರ್ಷದ ಕೆಳಗೆ ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಆಐತಪ ಈಗಿಲ್ವ ನೂರ ಹದ್ ಹದ್ನೈದು ರೂಪಾಯಿ ಪಾಯ ತಗ ಪಟ್ಟ ರಟಾ
ಅಲ್ಲ ಹೇಳಿದ್ದು ಆಗ ಹೋಗಿದ್ದಂತ ಚೆನ್ನಾಗಯ್ತು ಇನ್ನೊ ಸಲ ಹೋಗ್ಬೇಕು ಇನ್ನು ಚೆನ್ನಾಗ್ ಮಾಡಾರಂತೆ
ಇನ್ನುೂ ದೊಡ್ಡದಾಗ್ ಮಾಡವ್ರೆ ಇನ್ನು ಮಾರಾಣಿ ಅರಮನೆ ಚಿಕ್ಕ ಅರಮನೆ ಆಯತಲ್ಲ ಇನ್ನೊಂದು ಅಲ್ಲ ಅೊಂದ್ ಮಾಡ್ತವ್ರೀ ದೊಡ್ಡ್ದಾಗ ಜೆ ಆರ್ ಎಸ್ ಏನೋ ಅಂಡರ್ನ್ ಇನ್ನೊಂದು್ ಮಾಡ್ತಾರೆ
ಹ್ಮ್
ದೊಡ್ಡದಾಗ ಮಾಡ್ತಿದಿದ್ದಾರೆ ಇನ್ನು ಒಂದ್ ವರ್ಷ ಟೈಮ್ ಇಡತದೆ ಎಲ್ಲ ಕಂಪ್ಲೀಟ್ ಆಗಕೆ ಮೈಸ ಮೈಸೂರಿ ಟ್ರಿಪ್ ಟ್ರೆಕಿಂಗ್ ಪ್ಲೇಸ್ ಕಲ್ಲಿ ಇಿಲ್ಲ ಆದ್ರೆ ಟ್ರಿಪ್ ಮಾಡಡಕ್ ಬೇಕಾದಷ್ಟು ಪ್ಲೇಸ್ ಇವೆ
ಹ್ಮ್
ಗಳ ಎಲ್ಲಾ ಐತೆ ಪಾರ್ಕ್ ಐತೆ ತಿರ್ಗಾಡ್ಬಹದು ಸುಮ್ಮ್ನೆ
ಪಾರ್ಕ್ಗಳು ಅವೆ ಗೊತ್ತು ಪ್ಲೇಸ್ಗಳು
ಚಾಮುಂಡಿ ಬೆಟ್ಟ ಝೂ ಜಾಸ್ತಿ ಗತ ಹೋಗದೆ ಚಾಮುಂಡಿ ಬೆಟ್ಟ ಇಲ್ಲ ಝೂಗೆ ಎಲ್ಲ ಅರಮನೆಗೆ
ಹಾ ಒಂದಿನಲ್ಲಿ ಮೈಸೂರು ಮೈಸೂರಲ್ಲಿ ಒಂದ ನೋಡ್ ಮುಗಿಸ್ತ ಅಂದ್ರೆ ಆಗಲ್ಲ ಅದು ಒಂದ ಎರಡ್ ದಿನ ಬೇಕು ಎಲ್ಲಾ ಪ್ಲೇಸ್ ನೋಡ್ ಮುಗಿಸ್ತೀನಿ ಚೆನ್ನಾಗಿ ಅಂತಂದ್ರೆ ಅ ನೀವು ಮೈಸೂರು ಯಾವ್ಲ ಯಾವ ಪಲೇಸ್ ಹೋಗಿದ್ದೀರ
ನಾನ್ ಚಾಮುಂಡಿ ಬೆಟ್ಟ ಆರಮನೆ ಬಿುಟ್ರೆ ಇನ್ನೆಲ್ಲ ಹೋಗಿಲ್ಲ ಬಸ್ ಸ್ಟ್ಯಾಂಡ್ ಒಂದ ಗೊತ್ತ ಅಷ್ಟೆ
ನಾಲ್ಕ್ ವರ್ದಿಂದ ಮೈಸೂರು ಹೋಗಯತವಿ ಚಾಮುಂಡಿ ಒಂದ್ ಚಾಮುಂಡಿ ಬೆಟ್ಟ ಒಂದ್ ಬಿಟ್ರಿನ್ಯಾವ್ ಪ್ಲೇಸ್ಗೆ ಹೋಗಿಲ್ಲ ನಾವು ಎಲ್ಲ ಸತರಿಗಡ್ ಗ್ರೌಂಡು ಪಾರ್ಕ ನ ಹಲೋ
ಹ್ಮ್
ನಾಲ್ಕು ವರ್ಷಿಂದ ತೆರಿಗೆ ನಾಲ್ಕು ವರ್ಷಿಂದ ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟ ಅಂದ್ಬ ಬಿಟ್ಟಿ ಯಾವ ಪ್ಲೇಸ್ಗೆ ಹೋಗಲ್ಲ ನಾವು
ನಾವಾಗಿದ್ದಿದ್ರೆ ಹೊಯ್ತಕಪ್ಪ ಎಲ್ಲ ನನ್ ಫ್ರೆಂಡ್ಸ್ ಹಂಗಗೆ ಅಂತರು ಎಲ್ಗ ಹೋಗಿ ಹಂತ
ಫ್ರೆಂಚ್ ಜೊತೆ ಹೋಗಿದ್ದೀರಾ ತಿರ್ಗಾಡೊಕೆ ಕ್ಕೆ
ಈಗ್ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡನಿ ಆದ್ರೂ ಹೋಗಿಲ್ಲ ಇನ್ನು
ಹ್ಮ್
ಅವಳು ಒಬ್ಳು ನರ್ಸಿಂಗ್ ಮಾಡ್ತಾವಳೆ ಅವಳಿಗೆ ರಜೆ ಸಿಕ್ತೆನಂತೆ ರಜೆ ಸಿಕ್ತಾ ಹೋಗ್ಬೇಕು
ಹ ಅದಕ್ಕೆೇ ನೋಡ ರ ರಾ ಸಿಕ್ ತಕೊಂಡ್ ಕಾಯ್ತಿದೀರ ನಾವು ರಜಾ ಹಾಕೊಂಡು ಹೋಗಯತತಿವಿ ಹೋಗ್ಬೇಕು ಅಂದ್ರೆ ಎಲ್ಗಾದ್ರು
ಅವಳು ರಜಾ ಅಂದ್ರೆ ಎಕ್ಸಾಮ್ಗೆ ಯಾವ್ದಾದಾರರು ಇದಿದ್ರೆ ರಜಾ ಹಾಕಕ್ ಆಗಲ್ಲ ಅಂತ
ಏನಾದ್ರು ಇಂಪಾರ್ಟೆಂಟ್ ಆ ಕ್ಲಾಸ್ ಇದ್ರ ಅ ಆಕಕ್ ಆಗಲ್ವಲ್ಲ ಅ ನರ್ಸಿಂಗ್ ತಾನೆ ಅದಕ್ಕೆ
ಇಲ್ಲ ಆಗ್ಲೇ ಸ್ಟಾರ್ಟ್ ಆಗೈತಿ ಈಗಲ್ಲಿ
ಸರಿ ಬಿಡ ಆಯ್
ಹ್ಮ್ ಸರಿ ಆಯ್ತು ಮಾಡ್ತೀನಿ
ಹಾ ಸರಿ